ಹಓ
ಹಲೋ
ಹಾ ಹಲೋ ರೀ
ಕೇಸ್ತತಿಲ್ರರಿ ಅದೇ ಹಲೋನ್ ಆಕತಿನ್ಿ ನೀವ್ಗ ಅಪ್ಪ ಆದ್ರಿ
ಇಲ್ರರಿ ಇನ್ನ ನಾನ್ ಕೆೇಸಲಾಗತ್ರಿ ಇವಾಗ ಕೆಲ್ಸಗತ್ತ
ಹ ಹೌದೇನ್ರರಿ ಹಾಗಗಳೇ ಹಲೋ ಅಂದೇ ನೀ್ ಸೈಲೆಂಟ್ ಆದ್ರಿ ಕೇಸ್ಲಿಲ್ಲ ನ ನಿಮ್ ಸೌಂಡ್
ಏನು ಕೇಳ್ಸಲಗತ್ರಿ ನೀವು್ ಮಾತಾಡದು ಇವಾಗಸ ಆ ನೋಡ್ರಿ ಊಟ ಎಲ್ಲಾ ಆಗೇತ್ ನೋಡ್ರಿ ನಿಮ್ದು
ನಮ್ದು ಆಗಾದ್ ನೋಡ್ರಿ ಊಟ
ಆರಾಮಿದೀರಲ್ಲ ನಾವ್ ಆರಾಮ್ ನೋಡ್ರಿ ನಿಮ್ಮ್ಮಿ ನಿಮ್ ಪಪ್ಪಾ ಮನ್ಯಾಗ ಎಲ್ಲಾರೂ ಆರಾಮ
ಹಾ ಎಲ್ಲಾರು ಅರಾಮದಾರ ನಮ್ಮ ಮನ್ಯಾಗ ನಿಮ್ಮ್ ಮನ್ಯಾಗ ಆರಾಮದಾರ ಎಲ್ಲ ಅಣ್ಣಾರ ನಿಮ್ಮತ್ತೆ ಮಾವಾರ
ನ ಅತ್ತಿಮವಾದವ್ರ ಇಲ್ರಿ ಅವ್ರ ಹಾ ಹಾ ಅಣ್ಣ ಅವ್ರ ಅಣ್ಣ ಅದಾರ ನಮ್ ಮನೆಯವರು ಅವ್ರ ಅಣ್ಣಾರಿ ಇಬ್ರೇ ಅದಾರ ಅಂತಂಬ್ರ ನಾದ್ನೇದವ್ರು ಭಿ ಇಲ್ರರಿ ಅವ್ರರಿ ಇಬ್ರೇ ಗಣ್ಮಕ್ಳ ಅದ್ರೀ
ಹ ಹೌದ್ರಿ ಅನ್ರಿ ಚಲೋ ಬಿಡ್ರಿಮ್ದ್ ಸಣ್ಣಪ ನಾನು ಆನಗಾರನ ಹ್ಮ್ ನಿಮ್ದ ಅಲ್ಲನ್
ಹಾ ಹೌದ್ ನೋಡ್ರಿ ಏನ್ ಟೆನ್ಷನ್ ಇಲ್
ಹ ಇಲ್ಲ ಒಬ್ರ ಅದಾರ ಹತ್ತಿಮ ಅಂತ ಅನ್ಕೊಂಡಿದ್ದೇನೆ ನಾನು
ಹ ಇಲ್ರರಿ ಅವ್ರು ಸ್ವಲ್ಪ ಸಣ್ಣ ವಯಸ್ಸನ ನಮ್ಮ ಮನೆಯವ್ ಸಣ್ಣವರು ಇದ್ದಾಗೆ ಇದಾಗ್ಯ
ಹ ಹೌದ್ರಿ ಸರಿ ಸರಿ ಏನ್ ಊಟ ಏನ್ ಮಾಡಿರಿ ಊಟಕ್ಕೆ
ಊಟಕ್ ಬ್ಯಾಳೆ ಮಾಡಿದ್ದೀವ್ರಿ ರೊಟ್ಟಿ ಪಲ್ಯ ಮಾಡಿದ್ದೀವ್ರಿ ಹಂಗೆ
ಹ್ಮ
ಅನ್ನ ಅನ್ನ ಮಾಡವ್ರಿ ಇಷ್ಟೆಲ್ಲಾ ಮಾಡಿದವಿ ನೋಡ್ರಿ ನೀವೇನೇನ್ ಮಾಡಿದ್ರಿ
ನಾವು ಇವತ್ತೇಏನಂತಾರ ಸ್ವೀಟ್ ಮಾಡಿದ್ದಿ ಸಿಹ್ ಮಾಡಿದ್ದಿ ಸ್ವಲ್ಪ ಚಜಕ ಅನ್ನ ಸಾಾರ
ಹ್ಮ್
ಹ್ಮ್ ಅದೇ ಮಾಡಿದ್ವಿ ಉಂಡ್ವಿ ಉಂಡ್ ಕುಂಂತಿದ್ವಿ ಒ್ ಬಾಳ ದಿನ ಆಯ್ತ ಮತ್ತೆ ಎರಡ್ ಮೂರ್ ದಿನ ಆಯ್ತು ಚೆಲ್ಲ ಹಚ್ಬೇಕಂತೇಳಿ
ಹಾ ಚಲೋ ಮಾಡಿತವ್ರೀ ಅಚ್ಚಿ ಚಲೋ ಮಾಡಿತವ್ರೀ ನಾವವು ನಮ್ಮ ಮನ ಕರ್ ಸಿ ಕೈ ಮಾಡಂ ಹೇಳಾಕತರಿ ನಮ್ಮ ಮಮ್ಮಿ ಅವರು ಹ ಕರ್ ಮಾಡ್ಬತ್ ಮಾಡಿದ್ರಿ ನ ಸ್ವಲ್ಪ ನಿಂತ
ಹಾ ಅಲ್ಲ ಹಬ್ಬ ನೀವು ಮಾಡಲ್ಲೇನ
ಇಲ್ರರಿ ಅಲ ಮಾಡ್ತಿವ್ರಿ ಈಗ ಸುಮ್ ತಿನ್ನಾಕ ಅಂತ ಹೇಳಿ ಮಾಡಕ್ ಮಾಡಾಕತಿವವಿ ನೋಡ್ರಿ
ಹೌದೇನ್ ಹ
ಅದ್ ಪುಟಾಣಿಲ್ಲೇ ಮಾಡ್ತಾರಲ್ರಿ ಗೊತ್ತಿರ್ಬೇಕಲ್ ನಿಮೂನು
ಹಾ ಮಾಡ್ತೇವಲ್
ಹ್ಮ್ ಪುಟಾಣಿ ಅದು ಹ್ಮ ಅಲಾಬ್ನಾಗ ಅಂತ ಏನ್ ಮಾಡಲ್ರಿ ಖರ್ಚಿಗಾಯಿ ಸುಮ್ಮ ಮನ್ಯಾಗ ಅವಾವಾಗಾರ ತಿನ್ನಂಗ ಮಾಡ್ತಾರಿ ಅದು ಕೊಬ್ರಿ ಇದು ಮಾಡ್ತ ಇತ್ತರಿ ನಮ್ ಮನ್ಯಕ್ ಕೊಬ್ರಿ ತಿನ್ನಲ್ರಿ ಪುಟಾಣಿ ಇಟ್ಟನ್ ಮಾಡ್ತಿವ್ರ ನಾವು ಹ್ಮ್ ಬೆಲ್ಲ ಮಿಕ್ಸ್ ಮಾಡಿ ಅದ್ಮ
ಒ ಕೊಬ್ಬರಿನ ಸಕ್ರೆ ಮಾಡಿ ಹ್ಯಾಕ್ ಮಾಡ್ಬಿಡ್ತಾರ
ಹ್ಮ ಹಾಕ್ ಮಾಡ್ತಾರೀ ಅದಕ್ಕೊಬ್ಬರು ಇದ ನಮ್ಮ ಮನ ನಮ್ ತಮ್ಮ ಅವರು ತಿನ್ನಲ್ರಿ ಅವರವಲ್ಲ ಅಂತಾರ ಹಂಗಾಗಿ ಬೆಲ್ಲದ್ದೇ ಜಾಸ್ತಿ ಮಾಡ್ತೇವ ನೋಡ್ರಿ ನಾವವು
ಹ ಮಾಡ್ಕೊಡ್ರಿ ಮತ್ತೆ ಬೇಡಾರ ಅಂದಲೆ
ಬೇಡಾರ್ರೀ ನಮ್ಮ ಮಮ್ಮಿನೂ ಒಬ್ಬರ ಒಬ್ಬಕಿ ಕೈಲಿ ಆಗಲ್ಲಾ ನೀವ ಒನ್ ಸೋಲ್ಪ ಬಾರವ ಮಾಡಕತಿ ಅಂತ ಅಂದ್ರರಿ ಅದ್ಕಂತ ಹೇಳ ನಾನ ಒಂದಿಷ್ಟು ಹೋಗಿ ಮಾಡ ಮಾಡಿ ಕೊಟ್ರು ಬರ್ಬೇಕು ನೋಡ್ರಿ ಇನ್ನ ಸಪ್ನಂತ ವಕೇಶನ್
ಹಾ ಯವಾಗ ಹೋಗ್ತ್ತೇನಾ
ಹಾ ಇನ್ನೊಂದ್ ಅರ್ಧರ್ ಗಂಟೆ ಇಲ್ಲ ಒಂದ್ ಗಂಟೆ ಬಿಟ್ಟು ಬಾ ಅಂದಾರಿ ಹೋಗಿ ಮಾಡಿಕಸಂದ್ರ ಬರ್ಬಕ್ ನೋಡ್ರಿ ಅವರು ಒಂದಿಷ್ಟ್ ತಿಂತಾರೆ ನಾವ ಒಂದಿಷ್ಟ್ ತಗ್ಂಬರದು ಹ ಹ ಹಾ ಆಯ್ತ್ರಿ ಮತ್ ಅವ್ರಿಗೆ ಮಾಡಿ ಕೊಟ್ಟಿರ್ತಿವಲ್ಲ ಹೌದಲ್ರಿ ಮತ್ ಮಾಡಿ ಕೊಟ್ಟಿರ್ತಿ ಕೇಳರಿ ಮತ್ತೆ
ಹ್ಮ ಇಲ್ಲ ಇದ್ದದುರಗದೆ ಅಂತೇಳಿ ಹೋದಾಗ ಹೋದಾಗ ಎಲ್ಲ
ಹಾ ಹೋದಾಗ ಹೋದಾಗ ಎಲ್ಲದ ಎಲ್ಲ ಐಟಮ್ಗಳು ಹಂಗಿದೆ ಅದ ಎತ್ಗೊಂಡ ಬಂದ್ ಬಿಡ್ರಿ ನಮ್ ಕೆಲ್ಸ
ಹ್ಮ್ ನೋ ನಿಮ್ ಮನ ಅಂದ ಯಾವಾಗ ಕೊಟ್ಟು ಬರ್ಬೇಕಕ್ ಮಾಡಿ
ನಾವ್ ಮಾಡಿದಾಗ ಅವ್ರಿಗೆ ಕೊಡ್ತಿರಂಗೇನಿಲ್ಲ ಅವ್ರ ಮಾಡಿದ್ರ ನಮ ಕೊಡ್ತಾರೀ ನಾವವು ಮಾಡಿದ್ ಅವ್ರಿಗೆಗ್ ಕೊಡ್ತೇವಿ
ಮತ್ತೆ ನಡೆಯದ ಮತ್ತೆು
ನಡೆದೇ ರೀ ಅವ್ರಿಗೆ ಕೊಡೋದು ನಮಗ ಅವ್ರ ಕೊಡೋದು ಹಾ ಹಾ ಕೇಳೇನ್ ಕೇಳನ್ರಿ
ತರಮನಿ ಮನೆ ಮುಂದ ಆದ ಹ್ಮ ಏನಿಲ್ಲ ತಾನ್ ಅಡಗ ಸ್ವಲ್ಪ ಏನ್ ರೊಟ್ಟಿ ಪಲ್ಯ ಆಗಿತ್ತ ಅನ್ನಾಗಿದ್ದಿಲ್ಲ ಅಂದ್ರೆ ಹೋಗ ಅಲ್ಲಿ ತುಂಬಾ ತಾಯಿ ಮನ್ಯಾಗ ಹೋಗಿ ಅಂತಿ ಕಳಸ್ತಾ ಅಂತ ಇದ್ದರ ಬ ಬೇಲೂರ್ ಇದ್ರೆ ಓದಿದ್ರೇನು ಏನಂತ ನ ಅಂತತೇನೆ ಐ ಮತ್ತೆ ದುರಂತ ಅಂತ ಓ ಬೇಲೂರು ಇದ್ರಏನ್ ಹೋಗಾಕ್ ಆತದ ಅಂತಳ
ಹ ಇದರ ಇದ್ರ ಅದೇ ಹಂಗೆ ಅನತ ಬೇರೆ ಕಡೆಗ ಇದೀವಿ ಅಂದ್ರ ಅಲ್ಲಿ ಸುಮ್ನ ನಾವೇ ಮಾಡ್ಕೊಂಡ್ ಬಿಡ್ತಿವಿ ಆಯ್ತ ನಮಗ ನ್ ಯಾರು ಕೊಡೋರಿಲ್ಲ ತಗಳೋರ್ಲ್ಲ ಅಂತೇಳಿ ನಾವೇ ಮಾಡ್ಬಿಡ್ತಿವಿ ಜಕ್ಕಸ ಇಲ್ಲ ಇದ್ರಪ್ಪಾ ಅಂದ್ರೆ ಆಯ್ತ ಮತ್ತ್ಯಾಕಕ್ ನಾವು ಮಾಡದ ಒಂದೊಂದ ದಿನ ಅಲ್ಲೇ ಊಟ ಮಾಡ್ಬಿಟ್ರೆ
ಅದೇ ಹಾಗೆ ಅದೇ ಅಂತಳಕಿ ಸಂಜೆ ಕಡೆ ಒ ಆಯ್ತ ಅವ್ರ ಮನೆಗ್ ಹೋಳಿ ಮಾಡ್ಯಾರವ ಎಲ್ಲಿ ನಾವ್ ಮಾಡದನ ಅದ ಅವ್ರ ಮನ್ಯಾಗ ಹೋಗಿ ಹೋಳಗಿ ಉಣಂಡ್ ಬಂದ್ಬಿಡೋಣಂತ ನೋಡ ಹಂಗದ್ರಿ ಮತ್ತ ಅದೇ ಅದೇ ಇದ್ರ ನೋಡ ಮಾಡ್ಕೊಂಡಿರಿ
ಹಂಗಗೆ ಹೇಗಾದ್ರಿ ಮತ್ತೆ ಅಲಾಬ ಅದು ಜೋರದ್ರಿ ಹ್ಮ್ ನಡದ ನೋಡ್ರಿ ಸ್ಕೂಲ ಆ ನಲ್ವತ್ ಜನ ಆದಾರೆ ಮಕ್ಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು
ಹ ಹಾ ಹ ಸ್ನೇಹತಾ ತಗ್ರ ನೀ ಇಬ್ರೇ ನೋಡ್ಕೊತಿರೇನ ಹ
ಹಾ ಇಬ್ರೇನ್ ನೋಡ್ಕೋತವ್ರಿ ಬೇರೆದವ್ರ ತೊಳಲ್ರಿ ಬೇರೆದವ್ರು ನಮ್ಮ್ ನಮ್ ಸ್ಕೂಲ್ ಇದಲ್ರಿ, ನಮ್ಗ ಇದ್ದಷ್ಟು! ಕಾಳಜಿ ಬೇರದವ್ರಿಗೆ ಬರಲ್ರರಿ ಅದು? ..
ಹ, ಇಲ್ಲ, ಸ್ವಲ್ಪ ಜನ! ಅದಾರ ಅಂತೆ ಅವರು, ಮತ್ತೆ ಬಾಳ ಜನ ಇದ್ರ ನಂಗೆ, ಅಂತ? ..
ಹ, ಬಾಳ ಜನ ಬಂದ್ರುನು! ಅಡ್ಮಿಷನ್. .. ನಾನು, ತಗಳೋದೇ, ಇಷ್ಟು, ನಲವತ್ತು, ಹುಡುಗರು ಲಾಸ್ಟ್! ತಗೊಂಡು ಬಿಡ್ತೀವಿರಿ, ಅಡ್ಮಿಷನ್ ಜಾಸ್ ತೊಳಲ್ರರಿ? ...
ಹ? ..
ನಮ್ಗೆ, ಎಷ್ಟ್ ಕಲ್ಸ! ಆಗ ಆತದ ಅಷ್ಟೇ ತೊಗೊಂಡ್ ಬಿಡ್ತಿವ್ರಿ, ಬಾಳ್ ಮಕ್ಳಗ್ ತಗೊಂಡಿ ಅಂದ್ರ ಎಲ್ಲರಿ? .. ಹೂ, ಇಬ್ಬ್ರೇ ಮೈಂಟೈನ್ ಮಾಡ್ತಿವ್ರಿ! .. ಬೇರೆಯವರು, ಯಾರು, ಈಗ, ಅಂತವರು ಯಾರು ಇಲ್ರಿ! ನಮ್ ಕಡೆ ಹಿಂಗ್ ಹೇಳೋ? ... ಅವರು ಮಾಡೋರು ಚಂದ್ ನಮ್ಮಂಗ? ... ಹಂಗಾಗಿ, ನಾವ್ ತಲಿ ಕೆಡಸಕಳಲ್ರಿ! ನಾವೇ ಹೇಳ್ಕೊಂಡ್, ಹೋಗ್ತವ್ರಿ, ಸಂಬಳ ಇಸಿಕೊಂಡು? ..
ತಾಟೆ, ಸಾರು ತಂದಾರೆ, ನಡಿತೈತಿ ಮತ್ತೆ? ... ಹೂ. .. ಹ್ಮ್, ಇವತ್ತು ಅಸ್ತು, ಇದಾರೆ, ನಾ, ಮತ್ಹೇಹೇಳಿ? ..
ಹ್ಮ್ ಬೇರೆ ಕಡೆ ಎಲ್ಲಾ! ಬೆಂಗಳೂರೆಲ್ಲ, ಹೋಗಿ, ದುಡಿಯೋಕೆ, ಹೋಗಿದ್ದು. .. ತಿಂಗಳಗಟ್ಲೆ, ಎಲ್ಲ ನಮ್ಮ್, ದುಡ್ಡಿದ್ದು, ಎಲ್ಲಾ ಮನೆ ಬಾಡಿಗೆ! ಆದಂತೆ, ಓದ್. ..
ಅಲ್ಲಿ, ದುಡ್ಯಂಗಿದ್ರ, ಇಬ್ರ! ಏನೋ ಒಂಥರಾ, ರೊಕ್ಕ, ಬಾಕಲೂ, ಇರುಬೆಕ್ಕು? .. ಒಂದ ನಲ್ವತ್ತು, ಸಾವಿರ, ರೂಪಾಯಿ. .
ಹ್ಮ್, ನಲ್ವತ್ ಐವತ್ ಸಾವಿರ ರೂಪಾಯಿ ಇದ್ದರೂ ಸಾಕಾಗಲ್ಲ, ನಮ್ ತಮ್ಮಗ ಐವತ್ತು, ಸಾವೂ. . ಸರಿ ಆಯ್ತುರಿ, ಇಂಜಿನಿಯರ್ ಅದನಾ, ಅವನು, ನನ್ಗೆ, ಹತ್ತು, ಹದಿನೈದು, ಸಾವಿರ, ರೂಪಾಯಿ. .. ಅಷ್ಟೇನಾ, ಉಳ್ಯಂಗಿಲ್ಲ ತಿಂಗಗಳ ಅಂತ ಹೇಳ್ತೇನ್ರಿ, ಉಲ್ಟಾ ಒಂದ್ಸರ್ತಿ ನಮಗಗೆ ರೊಕ್ಕೋಕ್ ಕೇಳ್ತೇನ್ರಿ, ಮನೆಗೆಅವಾ ..
ಹೇ, ಹಂಗೇನು, ಉಳಿಯಲುರಿ. ..
ಹ, ಅಷ್ಟ್ ಕರ್ಚು, ಆತವ ಅಂತನ್ರಿ, ಅವ ಬಾಳ ಖರ್ಚ, ಆತವ ಬನಿ ಬಾಡಿಗೆ ಮ? .. ನೀರಿನ ಬಾಡಿಗೆ, ಹತ್ತು ಸಾವರ ರೂಪಾಯಿ ಆಯುತ್ತಿರಿ, ರೂಮೆ? ಅವ್ರದ, ರೂಮೆ, ಹತ್ತು, ಸಾವಿರ ರೂಪಾಯಿ ಮತ್ತ ಅವರು? .. ಅದೇ, ಅಡ್ಗೆ, ಮಾಡ್ಕೊ, ಊಟ ಮಾಡ್ತಾರಲ್ರರಿ ಮತ್, ಕರೆಂಟ್ ಇನ್ ಬಿಲ್, ಬೇರೆ ರೀ ಮತ್ ನೀರಿನ್, ಬಿಲ್ ಬೇರೆ ಮತ್? .. ಮತ್ತ, ಅವ್ರರು ಗಾಡಿ, ಅದ ಗಾಡಿ ಪೆಟ್ರೋಲ? .. ಮತ್ತ, ಹಿಂಗನ, ತಿಂಗಳ ಮೂರ್ ನಾಕಕ್ ಸಾವಿರ, ರೂಪಾಯಿ ಪೆಟ್ರೋಲ್ ಖರ್ಚ. .. ಮತ್ತೆ, ಎಲ್ಲಾ ಕಾಯಿಪಲ್ ತರಕಾರಿ ತುಟ್ಟಿರ್ತಾವಂರಿ, ಅಲ್ಲಿ, ಎಲ್ಲಾ ನಮ್ ಊರನಂಗ, ಸಿಗಲ್ರಿ, ನಮ್ ಕಡೆಂಗ? ..
ಇದ್ರಲ್ಲಿ, ನೂರು ರೂಪಾಯಿ? ..
ನೂರ್, ರೂಪಾಯಿ ಇರ್ತಾವ್ರಿ! ಅವೆಲ್ಲಾ ತಂದು, ಮಾಡುನಟ್ಟಿಗೆ. ... ಮೂವತ್, ನಲ್ ಮೂವತ್ ಸಾವಿರ ರೂಪಾಯಿ ಸಾಕಾಗಲ್ಲ ಅಂತಾರೆ, ಅವ್ರ ಹದಿನೈದುಪ್ಪತ್ ಸಾವಿರೂಪಾಯಿ, ಉಳಿಬೇಕು ಅಂದ್ರೆಬಲ್ಲಾ. ... ರಿ ಅದು ಅದು ಏನೋ ಒಟ್ಟೆ ಇವ್ರ ಏನು ಖರ್ಚು ಮಾಡರಿ? ... ಹಾ, ಇಲ್ರರಿ, ಆ ನಮ್ ತಮ್ಮದವ್ರ! ಇಬ್ರು ಸೇರೆ ಅದಾರಿ, ಬೇರೆಯವರು? ..
ಹ, ಇಬ್ರ, ಒಂದೇರೂಮ್, ಇಲ್ಲ ಸಣ್ಣ ಏಳ್. .. ಸರ್, ಇನು, ಸ್ವಲ್ಪ ನಡತಿತ್ತು! ಮತ್ ಅವರು ಅ ದೊಡ್ಡದು, ನೋಡಾರ? ..
ಹ್ಮ್, ಇಲ್ರರಿ ಫ್ಯಾಮು, ಒಂದ್ ಒನ್ ಬಿ ಹೆಚ್ ಕೆ ನೋಡ್ಯರಿ! ಒಂದು ಹಾಲ್, ಕಿಚನ್, ಬೆಡ್ರೂಮ್ ಐತ್ರಿ! ... ಅವು, ಬಾಳ, ಸಣ್ಣ, ಸಣ್ಣ, ಕೊಡಾಕತ್ತರ, ಅಂತರಿ? .. ರೂಮು ಅಂಗಾಗಿ ಇಂತಹ ಬಿಟ್ಟವ್ರೆ ಅವ್ರು? ..
ಹೌದೌದು, ನಮ ಇಬ್ರೇ ಗಂಡ ಅದರೆ, ನಮ್ಮಣ್ಣ. .. ಅಂದ್ರುೂ, ಏಳು, ಸಾವಿರಾ ರೂಪಾಯಿ, ಎಂಟು, ಸಾವರ ಅಂತ, ಬಾಡಿಗೆ? ..
ಅದೇ, ರೀ, ಅಷ್ಟೇ! ಬರ್ತ್ರಿ, ಮತ್ ಅದ್ ನೀರಿಂದದ್ಲ್ಲ! ಹಿಡಿದ್ರ ಮತ್ ಹತ್ ಸಾವಿರ ರೂಪಾಯಿ, ಮ್ಯಾಲ ಬರ್ತದ್ರೀ? ..
ಕರೆ, ಕರೆ, ಅಲ್ಲಿದ್ದ ಅಲ್ಲಿದ್ದ ದುಡ್ಡ ದುಡಿಯರಿಗೆ ದುಡಿಯರಿಗೆ, ಗೊತ್ತದು, ಹೂಹ. ...
ಗೊತ್ತರಿ, ಅವ್ರ ಪರಿಸ್ಥಿತಿ ಏನಂತೇಳಿ? ..
ಹ, ನಾವ್ ಏನ ಇಲ್ಲ! ಕುಂತಲಿ ಹಂಗೆ ಅಟ್ಟೆಂಗ ಆತದ, ನಿನ್ನ ಉಳಿತದ್, ಬಿಡು ಅಂತ ನಾನ್? .
ಹ, ನಮಗ, ಏನ್ ಅಷ್ಟು! ಕಳಿಸ್ತಾರೆ, ಇಷ್ಟು ಕಳಿಸ್ತಾರೆ, ಅವ್ರಿಗೆ, ಏನ್? .. ಕಮ್ಮಿ, ಅದಂತ ನಾವ್! ಅನ್ಕೊಂಡಿರ್ತಿವ್ರಲ್ರರಿ ಅದ್, ಆತರ ಆಗಲ್ರರಿ ಅದು? ....
ಹೌದೌದೌದು, ಹಂಗೆ, ಆದ್ರಿ, ಏನ. .. ಆತರ ಒಂದೊಂದು, ದೊರೆಂದು, ತುಟ್ಟಿನೇ ಅದು? .. ಒಂದ್, ಅಕ್ಕಿ ತೊಗಳಕಂದ್ರ! ತೊಟ್ಟಿ ಒಂದ ಹಣ್ಣ ತಗೊಳಕದ್ರರು, ತುಟ್ಟಿ. ... ಇಲ್ಲಿ, ನೂರು ರೂಪಾಯಿ! ಸೈ, ಸಿಗೋ, ಹಣ್ಣು ನಾ, ಅಲ್ಲಿ, ನನ್ ತಮ್ಮ, ಮುನ್ನೂರು ರೂಪಾಯಿ ಅಂತನೆ? ..
ಮುನ್ನೂರು ಸೇರಿ ಏನು ವರ ತೊಂಡ್ ತಿನ್ನಂಗಗೆ ಇಲ್ರ ಅ ಇಲ್ಲ ಅಂತತ್ ನೋಡ್ರಿ ಅಷ್ಟ್ ತುಟ್ರದ ಅಂತವು ಹ ಹ ಮತ್ರಿ ಹೆಂಗನ ಹಾ ಮೊಹರ ಹೆಂಗ್ ನಡದದ ನಿಮ್ಮೂರಾಗ
ಹ್ಮ ನ ನಾವ್ ಸಲ್ ರೋಡಿ ಕಡೆ ಆತಿ ಏನ್ ಕೆಲಸಲ್ಲಾ ಹೋಗ್ ಬರ್ತ
ಹಾ ಹಾ ಅಂದ್ರೆ ನೀವ ಹೆಂಗ ಮಾಡಿದ ನಿಮ್ಮ್ ಊರಾಗ ಯಾವಾಗೈ ತ್ರಿ ದಪ್ಪನ ಕತ್ತಲ್ರತ್ರಿ
ಹ ಗುರು ಶುಕ್ರವಾರ ದ ಅಪ್ನಾಥದಂತ್ರಿ ಇವತ್ ಹ್ಮ್ ಇವತ್ತೋಳ್ ತಾರೀಕು ಕನಾಗತ್ತಾರ
ಹ್ಮ್ ಹ್ಮ್ ಇವತ್ ಏಳ ಹೌದ್ರಿ ಇವತ್ ಏಳ್ ತಾರೀಖ್ರ ಇವತ್ತಾ ಹ್ಮ್ ಮತ್ತ ನೀವೇಏ ಅಗ್ಲಿ ಏನ್ ಮಾಡ್ತೀರಿ ನಿಮಗೆ
ಹಾ ಮಾಡದ್ಲಿ ಮಾಡ್ಲಿ ಮತ್ತ ಏನ ಅದು ಕಡಬಂತ ಮಾಡ್ತಾರ ಪುಟಾಣಿ ಹ ಪುಟಾಣಿದು ಇಟ್ಟು ಮತ್ತೆ ಬೆಲ್ಲ ಹಾಕಿ ಮಾಡ್ತಾರ ನಾವನ್ ಅ ಆದ್ಲಿ ಅದ ಏನ್ ದೂರ ಆಗ್ತದ ಕೊಟ್ರ ಕೊಡ್ತಿವಿ ಇಲ್ಲಾಂದ್ರ ಇಲ್ಲ ನಮ್ಮ ಊರಾಗ ಅಂದ್ರೆ ಒಂದ ಕಿಲೋಮೀಟರ್ ಏ ಸಮೀಪ ಆಗ್ತದ ರೀ ಅಲ್ಲಿ ಎಲ್ಲಿ ಹೋಗೋದ ಅನ್ನೋದು ಮಾಡ
ದೂರ ಆತ ಅಂದ ನೀವ್ ಊರ್ ಬಿಟ್ರಿ ನೀವು ಹೊಲ್ಗೊಳದ ಇದ್ರೇನ್
ಇಲ್ಲ ಇಲ್ಲ ರೋಡಿಗದೀ ಸ್ವಲ್ಪ ಕಡೆ ರಾಜನ ಮಳೋರ ಅಂತ ಊರ ಆದ್ರೆ ಹ ರೋಡ್ ಹ್ಮ್ ಅಂದ ಬೆಸಣ ಗಂಟೆ ದಾಡ್ತಿ ಈ ಕಡೆ ಬ್ಯಸ್ ಹೋದಂದ್ರ ಅಂತ ಆ ಕಡೆ ಹೋಗ್ಬೇಕು ಬಂದ್ರ ಈ ಕಡೆ
ಹಾ ಒಂದೊಂದ್ ಕಿಲೋಮೀಟರ್ ಅಂದ್ರೆ ದೂರ ಆತಲ್ರರಿ ಹಲಕ್ಲ್ಲ ಅನ್ಸ್ತ ಹ್ಮ್ ಹೌದೌದ ಹೌದು
ಹ ಊರಾಗೆ ಏನೇನ ಆಯ್ತಂದ್ರ ಗೊತ್ತಾನೆ ಆಗಲ್ಲ ಮೊನೆ ಮಟ್ಟದ ಮತ್ಯಾಗ ಪಟ್ಟ ಹಾಕ ಕುಂದ್ರಷಾರೀ ಆಯ್ತಲ್ಲಿ ಎಲ್ಲಾ ಪುಾಣ ಮ ಏನು ಕೆಸತಿಲ್ ನಮ್ಗ ಏನಿಲ್ಲ ಅದೇ ಊರ್ ಜನ ಎಲ್ಲಾ ಕಲ್ ನಮ್ಗೇಏನು ಸೌಂಡ್ ಕೆಸ ಹ
ಏನ ಕೆಲ್ಸ ಅಲ್ರಿ ಮತ್ತತ್ಂದ ಕಿಲೋಮೀಟರ್ ಅಂದ ದೂರ ಬಿಡತರಿ ಬಾಳ ಏನೋ ಸ್ವಲ್ಪ ಸ್ವಲ್ಪ ದೂರ ಇದ್ರ ಅಂದ್ರೆ ಎಲ್ಲ ಕೇಳಸ್ತಿದ್ರರಿ ಮೈ ಮೈಕ ಒಳಗೆ ಎಲ್ಲ ಕೆೇಳಸ್ತಾದ್ರಿ ಮತ್ತೊಂದ್ ಸ್ವಲ್ಪ ಲೇಟ್ ಆಯ್ತ ಅಂದ್ರ ಹ್ಮ್ ಹ್ಮ್ ಹ್ಮ್
ಹಂಗಾಗಿ ಎಲ್ಲಿದ ಮಾಡಲ್ಲ ಮಾಡದ ಉಣದು
ಸುಮ್ ನಮ್ ಕೆಲ್ಸ ಮಾಡ್ಕೊಳೋದು ಉಊಟ ಮಾಡೋದು ಮನ್ಯಾಗ ಕುೂಂತತ್ ಬಿಡ್ ಹ್ಮ್
ಹಾ ಅತ್ತೆ ಹ್ಮ ಈಕಿನ್ನು ಒಕೊಂಡಾಳ ಬಾಳ ದಿನ ಆಯ್ತು ಮತ್ತೆ ಮಾತಾಡಿಲ್ಲ ಅಂತ
ಹ್ಮ್ ಹೌದ್ರಿ ಚಲೋ ಮಾಡಿರ್ತವ್ರಿ ಹೌದೌದೌದು ಅವ್ರ ಎದ್ರ ಅಂದ್ರ ಮತ್ ಯಾರಿ ಮಾತಾಡೋದಾಗಲ್ಲ ಏನ್ ಮಾಡೋದಗಲ್ರರಿ
ಹ್ಮ್ ಮಕೊಂಡಾಗ ಸ್ವಲ್ ಮೊಸಳ ಇದ್ದಾಗ ಮತ್ತೆ ಮಾತಾಡ್ರ ತಡ್ಬೇಕಕ್ ಅನ್ನಿಸ್ತಂದ್ರೆ ಆಚದು
ಹಾ ಹೌದ್ರೌದದು
ಹಾ
ಮತ್ತೇನ್ ಊಟ ಅದೆ ಎಲ್ಲಾ ಆಗ್ಯದಲ್ರರಿ ಹಾ ಮಧ್ಯಾಹ್ನ ಇಲ್ ನೋಡ್ರಿ ಬೆಳಗ್ಗಿನ ಎಲ್ಲಾ ಮಾಡಿ ಇಟ್ಟನ್ರಿ ಮತ್ ಮಧ್ಯಾಹ್ನ ಅದೇ ಇಏ ಆಯತ್ರಿ ಎಲ್ಲಾ ಬೇಳೆ ಸಾಂಬಾರ್ ರೊಟ್ಟಿ ಎಲ್ಲ ಅದಾವ್ರಿ ಅದೇ ಊಟ ಮಾಡ್ಬಿಡ್ತೇವಿ ನೋಡ್ರಿ ಮತ್ತೆ
ಹ್ಮ್ ಹ್ಮ್ ಹ್ಮ್ ಸಮೀಪದನ್ ಸಾಲನು
ಹ ಸ್ಕೂಲ್ ನಾ್ ಮನಿ ಬಗ್ಲಾಗ ಆದ್ರೆ ಎರಡು ಒಂದೇ ಕಡೆ ಅದಾವ್ರೀ ಮನಿ ಹಲ ಹ್ಮ್ ಸರಿರಿ ಇಲ್ ಮನೆ ಹೊರಕ್ ಹಾ ಹೊರಕ್ ಕರಯಕತ್ತರಿೀ ಅಸ್ ಅಂತ್ರಿ
ಹ ಸರಿ
ಹ್ಮ